ಹಲೋ.
ಹಲೋ. ಕೆಳಸಾತತ್ತಾ ಅಯ್ ಏನಿಲ್ಲಾ ಬೈ ಮಕ್ಕೊಂಬಿಟ್. ಟ್ಟಿನಿ ನಿದ್ದೆ ಬರಾಕತ್ತೇತಿ.
ಹ್ಮ್ ಹ್ಮ್.
ಹ್ಮ್. ನೀವೇನ್ ಮಾಡಾತ್ತೀರ ಭೈ.
ಹ್ಮ್ ಏನ್ ಮಾಡ್ತಿರ್ ಬರೇ ಲ್ಯಾಬಿಗೋಗಿ.
ನಾವ್ ಹೋಗದ್ರಾಗ್ ಸರ್ ಬಂದಿರ್ತಾರ.
ಹ್ಮ.
ಸರ್ ಬಂದಿರ್ತಾರ ಟೆಸ್ಟ್ ಬಾಳ್ ಬಂದಿರ್ತಾವ್ ಇವಾಗ ಸಾಯಂಕಾಲ.
ಹ್ಮ್.
ನಾಲೆ ಹಬ್ಬಾಇತ್ತು ಮುಗ್ದಿರ್ತೆತ್ ಹಬ್ಬಾ ಇವತ್ತೆಲ್ಲ ಹೋಗಿರ್ತ್ ಪೇಷಂಟ್ಸ.
ಹ್ಮ್.
ಹ್ಮ್ ಹ್ಮ್. ಬಬಾಳ್ ಬೇಜಾರಾಗಾತೆತ್ ಭೈ ನನ್ಗೆ. ನಾಳೆ ಏನ್ ಮಾಡ್ಬೇಕು ಏನಾದ್ರೂ ಮಾಡಿ ತಿನ್ಬೇಕು ಹಾಸ್ಟ್ಲನಲ್ಲಿ ನಮ್ದು.
ಏ ಭೈ ನಾಳೆ ಏನ್ರ ಮಾಡಬೇಕೂ. ರೊಟ್ಟಿಹೆಂಗದ್ರು ಉಳಸ್ಕೊಂಡಿವಾ. ನಾಳಿದ್ದ ರೊಟ್ಟಿ ತಗಂಬಂದ್ ಅವ ಹೆಂಗ್ ಮಾಡಮಗೊತ್ತನ್ ಎಲ್ಲಾ ರೊಟ್ಟಿ ತ. ಮೂರುದಕ್ಯಾಟ್ ಮುರದಬಿಡೊಮ್. ಮುರದ್ ಮುಂಜ್ ಮುಂಜೆಲೆ ತಿಂದಬಿಡಮ ಮುಂಜ್ ಮುಂಜೆಲೆನ ಅಹ್ಹ.
ಹ್ಮ್ ಮುಂಜೆನೆರೆ ತಿನ್ನಣ್ಣಾ.
ಮುಂಜೆ ಮುಂಲ್ಲ ಹೋಗಿ ತುಗುಂದ್ ಬಂದ್ ಬಿಡಮ್ಮ ಇಲ್ಲಿ ಇಡ್ಲಿ ಹಾಕೊಂಡು ತಿಿಂದ್ ಮಡ್ ಅದ್ ಮಸ್ತ ತೈಲಕಂದ
ಏನ್ ಚಿಕ್ಕನ
ಹಾ ಮತ್ತೆ ಚಿಕನ್ ಸರ್ ತಗೊಂಡಳದ ಹೆಂಗ ತಿಂದ್ರೆ ಮಸ್ತ್ ಆಗತ್ತದ
ಏ್ ಅಂದ್ರೆ ಹೊಟ್ಟಿಸ್ಬೇಕು ಮಸ್ತ್ ಹೊಟ್ಟಿಸತಿರ್ಬೇಕು ಹೊಡಿಬೇಕು
ಅಮೇಲೆ ನ ನನಗ್ ಹೊಟ್ಟಸ್ತರ್ತ ನೋಡಿ ಅದಕಂದ್ರ ನಾ ತಿಂದಿಲ್ಲ ಬಾಳ ಬಾಳ ನಿನ್ನೆ ತಿಂದು ನಿನ್ನೆ ಮತ್ತೆಲ್ಲ ತಿಿಂದಿದ್ದು ಈವಾಗ ಬಂದ್ಬಿಟ ತಿಂದಿಿಲ್ಲ ನಾನು
ಹ್ಮ್
ಷ್ಟಂದ್ರ ಭಾರಿ
ಹ್ಮ್
ಊ ಗುಡ ನೀನು ರಾತ್ರಿ ಉಣ ಬಡಿ ಹೋಗತ
ಹ್ಮ್
ಆತ್ತ್ರಿ ರತ್ರಿ ಊಟ ಮಾಡಬೆಡ್ ನಾಳೆ ಮುಂಜೆಲ್ಲೆ ಚಿಕನ್ ಮಾಡಡ ಮತ್ತೆಲ್ಲ ಐ
ಏ್ ರಾತ್ರಿ ಊಟ ಮಾಡ್ತೇನಪ್ಪಾನ
ಹ ತಲ್ಲದು
ಮ್ ನನ್ಗೆ ಆಗಲುೂ ತರಕ ಹಕ್ಕಾಗಲ್ಲ ಇನ್ನು ಬೇಕಾದ್ರೆ ಬೆಳಿಗ್ ಹೊಟ್ಟೆ ಸಿದ್ದೈತೆ ಹೆಂಗೇನಿಲ್ಲ
ಅವಕ್ಕ ನೀ ಏನ್ ಮಾಡ್ತವಿ ಮತ್ತ ರಾತ್ರಿ ಒಣ್ಣು ಮುಂಜಾನೆ ಉಣ ಮಾಡಾ ನಾಷ್ಟ ಇರ್ತದೆನ್ ಇಡ್ಲಿ ಇರ್ತ ಇಡ್ಲಿ ಒಂದ್ ಮೂರ್ ನಾಲ್ಕ್ ಪ್ಲೇಟ್ ಹಾಕಿ ಒ ಇಡ್ಕೊಂಬಿಡ ಇಡ್ಲಿ ಅಟ ರಂಡ ಒಂದನ್ನ ಗಿನಿಟ ಸುಮಾರ ಚಿಕನ್ ಮಾಡಡ
ಏ್ ಅಷ್ಟ್ ಲೇಟಗ ಮಾಡ್ದವು ಏನು ಹೊಟ್ಟೆ ಒಂಥರ ಊಟನ ಹೋಗಲ್ಲ ಗ್ಯಾಸ್ಟ್ರಿಕ್ ಆಗೋತ್ರರ ಬಿಡ್ತೇತಿ ಒಂದ್ ಹನ್ನೊಂದ್ ಗಂಟೆಗ್ ಮಾಡ್ಬ ನೋಡ ನಾಷ್ಟ ಹತ್ತು ವರಿ ಹನ್ನೊಂದ ಹತ್ತು ರಿ ಲಾಸ್ಟ್ ಹತ್ತು ಹತ್ತ ರಿ
ಇ ಮಾಡ್ಬೇಕ
ಹ್ಮ್ ಅವಾಗ್ಲ ಮಾಡ್ಬಿಟ್ರೆ ಮಸ್ತ್ ಇರ್ತತಿನಿ
ಹ್ಮ ನಾವವು ಚಿಕನ್ ಮಾಡ್ತೇವಲ್ಲ ಅದಕ್ಕೆ ಉಣ ಮಾಡಾಂತಾನಾ ತಿಿಂದ ಅಂದ್ರೆ ಒಟ್ಟಿ ಹಸ್ತಿ ಇರ್ತದಲ್ಲ ಅಂದ್ರೆ ಹಂಗ್ ಉಣ್ಮಕ್
ಹ ಹ್ಮ್ ರೊಟ್ಟಿ ಇರ್ತತಲ್ಲಾ ರೊಟ್ಟಿ ತೊೊಂಡತನ್್ರಿ ನೀನ್ ಇಡ್ಲಿ ತಿಂತಿಂದ್ರೆ ಇಡ್ಲಿ ತಿನ್ಿ
ಇಲ್ಲ ಮನ ಬಂದರು ಚಿಕನ್ನ ಹಣ್ಣ ಅಣ್ಣ ಮತ
ಹಾ
ಹತ್ತು ಗಂಟಕ್ಕೆ
ಹತ್ತು ಗಂಟೆಗ
ಹನ್ನೊಂದು ಗಂಟೆಗ ಹತ್ತು ಗಂಟೆ
ಹನ್ನೊಂದ್ ಗಂಟೆಗೆ ಮಾಡ್ಬೋದು ಬಟ್ ಹೊ ಹೊಟ್ಟೆ ಸ ತರ್ಕತಿ ಬೆಳಗ್ ಬೆಳಗ್ಗೆ ಯ ಷ್ಟ ತಡಕೋಳಕಾ ಆಗಲ್ಲ
ತರ್ಕ ಭಯ ಹೆಏಂಗ ಅಂತಿಲ್ಲ ಇಂಗ ನೋಡಿದ್ರ ಇ ಇಷ್ಟ ಅಂತ ಹೇಡ್ಕೊಳಿ್ರ ಮುಂದ್ ಹೆಂಗಿಲ್ಲ
ಈಗ ಬೆಳೆ ವಯಸ್ಸಿನಲ್ಲಿ ಬೆಳೆದ್ ಬಿಡ್ಬ ಬೈ ತಿನ್ನೋ ವಯಸ್ಸನಲ್ಲಿ ತಿಿಂದ್ ಬಿಡ್ಬೇಕು
ಅಂದಲ
ಹ್ಮ್ ಮುಂದೆ ಮುಂದೆ ಏನ್ ಮಾಡಕ್ಕ ಆಗಲ್ಲ ಹೆಂಡತಿ ಮಕ್ಕಳು ಇರ್ತಾವು ಹ ನೋಡ್ಕೊಂತರ್ಬು ಬೈ ನಿನ್ಗ್ ಹೆಣು ಮಕ್ಳು ಬೇಕಾ ಹೆಣಕ್ ಹೆಣ್ಮಗ ಬೇಕಾ
ಹದು ಒಂದು ಕ ಚಲ್ಲತ್ತಲ್ಲ
ಈ ಹಬ ಹ್ಮ ಯಾಗ ಭ ಹ ಹಮ್ದು ಅಮಾರದು ನ ಏನು ಒಂದಿದ್ರ ಸಾಕ ಎ ಎರಡು ಸಾಕ
ಎಷ್ಟವನ್ನು ರ ಸರ
ಹ
ನಾ ಬಂದರುಚ ಗಣ ಗಂಡು ಬಂದರುಚ ಇನ್ನ ವಂದರುಚ
ಹ್ಮ್ ಹ್ಮ್ ಎರಡು ಎರಡು ಮೂರ ನಾಕು
ನಡದಪ್ಪ ಯಿಂದಾಗ ಈ ಮತ್ತೆ ಯಾಕೆ ಬರ್ಲಲ್ಲ ಮತ್ತ ಹೇಳವ ಅಲ್ಲಿ ನೀಮ್ಮ
ಹ್ಮ್ ನೀನ್ ಹೆಂಡತಿ ಹೇಳ್ದಂಗ
ಹ್ಮ
ಹ
ಹ ನಾಂಗಡೆ ಪೊಂಗ ಬಯ್ಯಾ ಗಂಡರವ ಕೆ ಹಟ
ಹಂಗಲ್ಲ ಭೈ ಅಡಿಯೋದ ಅಕ್ಕಿಯಲ್ಲ
ಹ್ಣ
ಈ ಲವರಿ ಯಾಕೆ ಮಾಡೋದಲ್ಲ ನೀ ನೀನೇ ಅನ್ ಭಯ ಹ ಆ ಮಾಡದ್ ಮಾಡ್ತಿ ಪಾಪಕ್ಕಿ ನೋ ಇನ್ನ ಹೇಳ್ಬೇಕಲ್ಲ ಅದ ಕೇಳ ಮೂರ್ ಮೂರ್ ನಾಕ್ ನಾಕ ಗಂಟ ಸತ್ತ ಹಕ್ಕಳಕ್ಕಿ
ಅ ಸೂಷಿತ ಮರಬೇಕ
ಹ್ಮ್ ಅದಿಕ್ ಹೇಳೇಳ್ದ ಒಂದ್ ಎರಡು ಎರಡು ಮಾಡ್ಕೊಬೇ ಸಾಕ ಒಂದ್ ಹುಡ್ಗ ಒಂದ್ ಹುಡ್ಗಿ ಸಾಕಲ್ಲ ಅಂದ್ರೆ ಎರಡ್ ಹುಡ್ಗ ಎರಡ್ ಹುಡ್ಗಿ ನಡೀಿತ ತಂದಸಡಿಲ್ಲ
ನಳ
ಹ ನನ್ ಮಗ್ ನನ್ ಮಗನಿಗೊಂದ್ ಕಟ್ಬಿಡ್ಬ ಹಿಂಗ ಅನ್ ಮರಿಣ ಹ್ಮ ಭೈ ಚಲಾಗಟ ಹ್ಮ ಚೆನ್ನಾಗಿ ಅದತಿ ಕೊಡ್ತೀನಿ ನಾನನ್ ನೀನ್ ಮತ್ ವರದಕ್ಷಣ
ಅಲ್ಲಾ ಭಯ್ಯ ಇಬ್ಬರು ಚವಣ ಅಲ್ಲ
ಏಯ್ ನಾನ್ ಚೋನ ಅಲ್ಲ ಭಯಿ
ಹ್ಮ್
ಹ್ಮ ಇಲ್ಲ ಭೈ ನಾನನ್ ಾಟೋಡ ನಿಲ್ಚ
ಅಂಗುವರ್ತಾನಲ್ಲ
ಹ್ಮ್
ನೀ ಕಡೆ ನಂದ್ರೀ ಈಗ ರಾಮಾಯಣ ಅಂದರು
ಇಲ್ಲ ಮಣಿನೇ ರಾಕೊಂಡ್ ನನ ಅ ಮನೆ ಲಂಗಕ್ ಸಟ
ಹ ಆಟೋಟದಲ್ಲಿಲ್ಲ ಕೊಡ್ಬೋದು ಅಂದ್ರೆ
ಹ್ಮ್ ಅದಕ್ಕೆ ಬಯಿ ಹೇಳುದ ನೀವ್ ಹೊರದಕ್ಷಿಣೆ ಕೊಡುವೋಣ
ಹ ಸು ಮಾಡ ನಮ್ಮ ಲವ್ ಮಾಡಂತ ಮನವ ನಮ್ಮ
ನಾ ಮಾಡ್ತಲ್ಲ ನಾವ್ ಮಾಡ್ಕೊ್ ಬಿಿಡ್ರಿ ಪಟ್ಟಾಯ ಇಲ್ಲ ಸುಮಾರ್ ಪಕ್ಷೆ ಅಲ್ಲೇನ ಇಲ್ಲ ಚುನ್ನ ಮಾಡಿ ಮದಿಯಾಗಿ ನಾಾವಿನ ಮಾಡತ
ಹ್ಮ
ಮಾಡಂತೀನಿ ಅಸ್ ನಮ್ಮ ಕುತ ಬ್ಯಾಗ ಮಾಡಿದ್ ಲವ್ ಮಾಡ್ದಿ ನಾನಾ ನಾನಾ ಸಪೋರ್ಟ್ ಮಾಡ್ತೀನಿ. ಚಲೋ ನಾನ ಇನ್ನ್ ನೋಡ್ತೀನಿ ಆರಾಮ್ಸ ಲವ್ ಮಾಡ ನನಗ್ ಹೇಳ್ದ ಲವ್ ಮಾಡ್ದ ಮತ್ತೆ. ಹೇಳ್ಳಾರ್ದ ಲವ್ ಮಾಡುದ್ರೆ ನಾನು ಸಪೋಟ್ ಮಾಡ್ತ ನನ್ ಮಕ್ಳಿಗೆ. ಲವ್ ಮಾಡ್ತಿರ ಮಾಡ್ರಿ ಆ ವಯಸ್ಸ್ ಇರೋವರ್ಗ
ಬೈ ಸಪೋರ್ಟ್ ಮಾಡ್ಬೇಕು ಬೈ ಜನ್ರೇಷನ್ ಅಲ್ಲಿ ಮಕ್ಳ ಹಿಂಗೆ ಇರೋದು.
ಮತ್ತ ನನ್ಗೇನ್ ಇಷ್ಟ ಆಯ್ತಪ ಕ್ರಿಕೆಟ್ ಆಡೋದ ಇಷ್ಟ ಆಯ್ತ ಕ್ರಿಕೆಟ್ ಆಡಕ್ ಹೋಗಿ ಮತ್ತೆ ಓದ್ಬೆಡ. ಹ ನಿನಗ ಏನ್ ಇಷ್ಟ ಐತಮ್ಮ ಡ್ಯಾನ್ಸ ಡ್ಯಾನ್ಸ ಮಾಡ ಮಟ್ಟ ಕಲಿ ಬ್ಯಾಡ. ನಿನಗೆ ಏನ್ ಇಷ್ಟ ಐತಿ ಓದಕ ಇಷ್ಟ ಆಯ್ತಾ ಓದ್ನೇ ಹಂಗೆಲ್ಲ.
ಹ್ಮ್ ಹ್ಮ್
ನಿನ್ಗೇನ್ ಆಗ್ಬೇಕಂತ್ ಆಸೆ? ಯದ್ರ್ ಮೇಲಿ ಇಂಟ್ರೆಷ್ಟ್ ಐತೆ ಅದಕ್ಕೆ ಹೋಗ್ಬಿಡ ಅಂತ ಆನ್ಬಾರ್ದು. ನೀ ಊಡಾಳಕ್ಕಿಯ ಊಡಾಳ ಕಡಿಮೆ ಇ
ಹ್ಮ್
ಮತ್ ಅವನ್ ಬಿಜಿ ಮಾಡಂತಿಲ್ಲ ಹುಟ್ತನ ಕ್ರಿಕೆಟ್ ಆಡೋದೖತೆ ನಡಿ ನಿನಗೆ ಇನ್ನೊಬ್ಬ ಕೇಳಿದ್ರೆ ನ ಏನ್ ಹೇಳಿ ಹ ಇನೊಬ್ಬಗೆ ಅಕಸ್ಮಾತ ಇಲ್ಲ ಏ ನನ್ಗ್ ಏನು ಮಾಡಂತಿಲ್ಲ ಸುಮ್ನ ಮುಕ್ಕಬೇಕು ಅಂತ ಬಾಪ ಒಳಕ್ ಬಾ ಒನ್ನಾದ ಮಕ್ಕಳಾದಂದ್ರ ಎದಕ್ಕ ಹುಟ್ಟಿಂತನ್ನದು.
ಹ್ಮ್
ಮಕ್ಕಳ ಅಂತಿಲ್ಲ ಇಲ್ಲ ದುಡದ ಅಂತ ಅಂದ್ರ ಉಂಡ ಅಂತ ನಾವು.
ಹ್ಮ್
ಹೆಂಗ್ ಬರ್ತಾಂಗ
ಹ್ಮ್
ಹ ಮತ್ತೆ
ಹ್ಮ್ ಹೇಳ್ಬೇಕ್ ಬೈ ಮುಂದಂಗೖತಿ ಜೀವನ. ಏನೇನ್ ಸಮಾಚಾರ?
ಅ ಬಯ್ ನನ್ ಯಾವ್ದರ ಕಾರ್ ಮ ಡ್ರೀಮ್ ಐತೆನಿ ಯಾವ್ದರ ಕಾರ್ ತಗೋಬೇಕಗಿಂತ ಕಾರ್ ತಗೋಬೇಕು ಅಂತ.
ಹ್ಮ್ ಆಯ್ತು ಭೈ.
ನಾನೂ ಬಾಳ ಆಯ್ತು ನ ಒಂದ ಕಾರ.
ಹ
ಅಲ್ಲಂಬ ಅದು ನೋಡಿದ್ರೆ ದೊಡ್ಡದ ಐಟ್ ಬಿಿಟ್ಟ ನೋಡಿದ್ರೆ ಫೋರ್ ಕ್ರೋ ಆಯತ. ಸ್ಟಾರ್ಟಿಂಗ್ ಪ್ರೈಸ್ ಐತಪ್ಪ್ ನಾನು ಅಕಸ್ಮಾತ್ ಒಂದು ಕೂಟಿ ಮಾಡಿದ್ನ ಅಂದ್ರ ಏನ್ ಆಗ ಆಗತ್ತಪ್ಪ.
ಹೊಲ ಇದ್ರೆ ಹೊಲಾ ಮಾರ ಬೈಯ ಬರ್ತೇತ್ ನೋಡ.
ಹೊಲಾದ ಬಿಡು ಹೊಲಾ ಮಾರಿ ಹಿಂದ ಏನ್ ಮಾಡದು.
ಹಾ ಮತ್ತ ನೀ ನೀನ್ ಕಾರ್ ಆಸೆ ತೀರ್ರ್ಬೇಕಂದ್ರೆ ಮತ್ ಮಾರ್ಬೇಕ್ ಬೈ.
ಹ್ಮ
ಕಾರ್ ಬೇಕಂದ್ರೆ ಮತ್ ಹೊಲ ಮಾರ್ಬೇಕು.
ಹ ಹಂಗ ಅಂತ ನಾಕ ಕೋಟಿ ಇತ್ತುಪ್ಪ ಸ್ಟಾರ್ಟಿಂಗ್. ಪ್ರೖಸಿದ್ರೆ ಸ್ವಲ್ಪ ಕಮ್ಮಿಯರ ಇರ್ಬಬೇಕಪ್ಪ ಲ್ಯಾಂಬರಿಂಗೆ ನಾಲ್ಕ ಕೋಟೀ ಐತಪ್ಪ.
ಹ್ಮ್ ದೊಡ್ಡ ದೊಡ್ಡ ಕಾರಪ್ಪ ಅದ್ ಅದ್ರಾಗ ಬರೀ ಸಾವ್ಕಾ ಮಂದಿ ಕೂತ್ಕಂತಾರೆ.
ಏನ್ ಸಾವ್ಕಾರ್ ಮಂದಿ ನಾವು ಕುಂದಿರ್ಬೋದಲ್ಲ.
ಹ್ಮ ಅದೇ ದುಡ್ಡ ಇದ್ರ ಸಾ ಸಕಾರ ಮತ್ತ ನೀ ತಗತಿ ಅಂದ್ರ ಸಕಾರ
ಅನ್ನ ಅಲ್ಲ ಬೇ ಅ ಸುನ ಒ ತಗೊಂಡ ಅರೆ ಸಾಯಬೇಕ ಅಕಡಿ
ಹ್ಮ.
ಹ ಮಾಡಬೇಕ ನ ಒಂದ ಡ್ರೀಮ ಐತೆ ಬೆ
ಹ್ಮ.
ಮತ್ತ ಏನರ ಒಂದ ಸಾಗಿಸ ಬ
ಹಾ
ಒಟ್ ಏನ್ರ ಒಂದ ಸಾದಸ್ಬೇಕು ಒಟ್ ದುಡಿಬೇಕ.
ಹ್ಮ.
ಮತ್ತೆ ಕಮ್ಮ ನಿಂಗ ಇಲ್ಲಾ ಮತ್ತ
ಹ್ಮ.
ಎಲ್ಲ ಮಾಡ್ಬೋದ ಅಂತ ಐತಿ ಈಗ ಟೈಮ್ ಟೈಮ್ ಆತ
ಹ್ಮ.
ಯಾರ ಹೋಗ ಮ ನೀ ಬಿಟ್ರ ಹೋಕಿನ ಮತ್ತ
ಹ್ಮ.
ಹದ ಮತ್ತನೇರ ಕೈ ಮಾತ
ಹ್ಮ.
ಅದಕ್ಕ ಅಂತ ಏನ್ ಮಾಡುದ ಗೊತ್ತ ಆಗವಲ್ತ.
ಹ್ಮ ಹ್ಮ.
ಹಾ
ಏನಿಲ್ಲ ಬೈ ಏನಿಲ್ಲ ನಿದ್ದೆ ಬರಕತ್ತಾತಿ ನನಗ
ಆಕೆ ನವು ಎಲ್ಲ ಬಿನ ನೀನ ನಿಮ ನಿಮ್ಮ್ರ ಜೊತೆ ಮಾತಾಡ
ಎ ಇಲ್ಲ ಭೈ ನಿದ್ದೆ ಬರ
ಆಯ್ತ ಕಟ್ ಮಾಡ.
ಹ್ಮ.